ಹಾ ಆರಾಮದೇವಿ.
ಹ್ಮ್ ಅರಾಮದೇಂತೆ ನೀವ್ ಅರಾಮದಿರಿ.
ಆರಾಮ್. ನೋಡವಿ ಏನ್ ಊಟಟಬೆ.
ಊಟಾ ತಂಟೆ ನಿಮ್ದಾತ ಊಟ
ಹ್ಮ ನಾನು ಈಗ ಜಸ್ಟ್ ಮಾಡಿದೆ ನೋಡವಾ ಏನ್ ಮಾಡಾತ್ತನ್ ನಿನ್ ಮಗ.
ಮಗ ಆಟ ಆಡ ಆಗತ್ತಾನಂಟಿ ಮಗಳು ಮಲ್ಕೊಂಡಳ ನೋ
ಹೌದನಾ ಶ್ರದ್ಧಾಕನ್ ಹಸ್ ಮಟಲ್ಲಿಗ್ ಹಾಕಿದೆ ನೋಡ ಭ
ಹ್ಮ್ ಚೆನ್ನಾಗ್ತ ಏನ್ ಮಾಡಿದ್ರಿ ಅಡಿಗೆ
ಏನಿಲ್ಲ ನೋಡ್ಬ ಅನ್ನ ಸಾರು ಮಾಡ. ಜ್ಞ ಅಲ್ಕ ಶ್ರದ್ಧಾನ್ ಕಡೆ ಹೋಗ್ಬರ್ಬೇಕಿತ್ತ ಜಾಮುನ್ ಜಾಮುನ್ ಅನ ಕೇ ಅದಕ್ ಜಾಮೂನ್ ಹೆಂಗ್ ಮಾಡ್ ಮದೇ ಕೇಳಾಕ್ಂತ ಕಾಲ್ ಮಾಡಿದ್ದೆ
ಹೌದು ಜಾಮೂನ್ ಅದೇನ್ ಪಾಕೆಟ್ ಇರ್ತತಲ್ಲಾ ಒಂದ್ ಫುಲ್ ಪ್ಯಾಕೆಟ್ ಪೂರ್ತಿ ಮಾಡ್ತೀರಾ ಎರಡ್ನೂರು ಗ್ರಾಮಿಂದ ಎಷ್ಟು ಗಂಟೆ
ಎರಡ್ನೂರ್ ಗ್ರಾಮಿಂದು ಎರಡು ಹ
ಪೌಡರ್ ಎಲ್ಲಾ ಪ್ಲೇಟಿಗೆ ಹಾಕಳ್ರಾ ಅದಕ್ಕೆ ಸಕ್ರೆ ಆದ್ರ ಮುಕ್ಕಾ ಲ್ಲ ಬಾಗ್ದಷ್ಟ ಸಕ್ಕರೆ ತಗೋರಿ ನಿಮಗ ಫಸ್ಟ್ ಮಾಡ್ತಿರೋದಲ್ಲ ಕಪ್ ಮೆಜರ್ಮೆಂಟ್ ಗೊತ್ತಾಗಲ್ಲ ಅವೆ ಒಂದ ಹಿ ಹಾಕ್ರ ಅದ್ರ ಎರಡ್ ಒಂದುವರ್ ಪಟ್ಟಷ್ಟ ಸಕ್ಕರೆ ಹಾಕೊಂಡ್ ಪಾಕ ಮಾಡ್ಕೊಳ್ರಿ
ಈಗ ನೋಡಾವಿ ಈಗ ಒಂದು ಗ್ಲಾಸ್ ಹಿಟ್ಟತ ಇದು ಇದು ತೊಂಡಿರತಿ ಪೌಡರ್
ಹಾ ಅದಕ್ಕೆ ಒಂದೂವರೆ ಪಟ್ಟ ಸಕ್ಕರೆ ಹಾಕ ರಿ ಎರಡ್ ಪಟ್ಟ ಅಂದ್ರ ಬಾಳ ಇದಾಕತಿ
ಹ್ಮ್
ಒಂದ್ವರೆ ಪಟ್ಟಷ್ಟು ಸಕ್ಕರೆ ಹಾಕ್ರ ಅದಕ್ಕೆ ಸ್ವಲ್ಪೇ ಸ್ವಲ್ಪ ನೀರ ಹಾಕ್ತ ಒಂದ್ ಅರ್ಧ ಗ್ಲಾಸ್ಷ್ಟು ನೀರ್ ಹಿ ಅದು ಒಂದವ್ ಅಷ್ಟು ಸಕ್ಕರೆ ಹಾಕ್ರಿ ಇಲ್ಲ ಒಂದ ಗ್ಲಾಸ್ ಅಷ್ಟರ ಹಾಕರಿ ಮ ಪಾಕ ಜಾಸ್ತಿ ಬೇಕಂದ್ರೆ ನೀರ್ ಜಾಸ್ತಿ ಹಾಕ್ರಿ ಪಾಕ ಬಾಳ ಬೇಡ ಸ್ವಲ್ಪ ಗಟ್ಟಿ ಹೇಳ ಂದ್ರೆ ಅಷ್ಟ ಹಾಕ್ರಿ
ಈಗ ನೋಡ ಅವಿ ಒಂದ್ ಗ್ಲಾಸ್ ತಡಿಯವಿ ಒಂದ್ ಗ್ಲಾಸ್ ಸಕ್ಕ ಸಕ್ರಿ ತಗೊಂಡಿರ್ತೇವೆ ಅದಕ್ಕೆ ಅರ್ಧ ಗ್ಲಾಸ್ ಸ ನೀರ್ ಹಾಕ್ಬೇಕ
ಹಾ ಇಲ್ಲ ಒಂದ್ ಗ್ಲಾಸೆ ನೀರ್ ಹಾಕ್ರಿ ನೀವು ಅದ ಪಾಕ ಬರ್ತತ್ ಒಂದೇಳಿ ಪಾಕ ಬಂದ ಮೇಲ್ ಬೇಕ್ರ ಇದ ಮಾಡುವಂತ್ರಿ ಆರಸ್ ಬಿಡಂತ್ರಿ ಅಷ್ಟ ಅದನ್ನ ಪಾಕಕ್ ಇಟ್ಕೊಂಡು ಹಿಟ್ಟ ಕಲ್ಸ್ಕೊಡ್ರಿ ಚಪಾತಿ ಹಿಟ್ಟ ನಾದತೇವಲ್ಲಾ ರ್ಯಾಶ್ ಆಗಿ ಹಂಗ ಸ್ಮೂತಯಾಗಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಸೌರಿ ಆಮೇಲೆ ಉಂಡ ಮಾಡ್ರಿ ಎ್ಣ ಕಾಯಿಟ್ಕೊಂಡ್ ಒಂದ್ ಕಡೆ ಪಾಕ್ ತ ಇರಲಿ ಇನ್ನೊಂದ್ ಕಡೆ ಸಣ್ಣ ಸಣ್ಣ ನೋ ಮಾಡ್ಕೊಂಡು ಅವನ್ನ ಎನ ಕರೆಯ ಹಾಕ್ರರಿ ಜೋರ್ ಊರಿ ಒಳಗೆ ಹಾ ಕರಿಯಕ್ಕಬೇಡ್ರಿ ಮ ಡಿಯ ಇಟ್ಕೊಂಡ ಇದ್ ಮಾಡ ಉಂಡಿ ಸೀಳ್ಬಾರ್ದು ನೋಡ್ರ ಅವ ಸ್ಮೂತ್ ಇತ್ತಗ ಬರ್ಬೇಕ್ ಆಂಟಿ.
ಹ್ಮ್ ರಿ
ಅಷ್ಟೇ ಕರದ ಆದ್ ಮೇಲ್ ಎಲ್ಲಾ ಕರ್ದಿದ್ದು ತಕೊಂಡ್ ಇಟ್ಟಿಗೊಳ್ರಿ. ಪಾಕ ಇಕಡೆ ರೆಡ್. ರೆಡಿ ಆದ್ಮೇಲೆ ಪಾಕ ಆರಕ್ ಬಿಡ್ರಿ. ಬಿಸಿ ಪಾಕಕ್ಕನೆ ಉಂಡಿ ಹಾಕ್ ಹಾಕಿದ್ರಿ ಅಂದ್ರೆ ಎಲ್ಲ ಬೆಂದಂಗ ಆಗ್ ಬಿಡ್ತಾವ ಆಂಟಿ ಅವು ಜಾಮೂನ್.
ಹಾ ಹಾ ಅಪ್ಪಿ ಈಗ್ ನೋಡಾ ಅವಿ ಪಸ್ಟ್ ಪಾಕ್ ಪಾಕ ಮಾಡ್ಕೊಂಡು ಕಸ್ ಆರಕ್ ಇಡ್ಬೇಕ ಅದನ್ನ.
ಹಾ ಆರಾಕ ಇಟ್ ಬಿಡ್ರಿ. ಉಂಡಿ ಮಾಡ್ ತಕ್ಕೊಂಡಿದ್ರಿ ಅಂದ್. ಅಂತಂದ್ರೆ ಉಂಡಿ ಏನ ಆಗೋಲ್ಲ. ಪಾಕ ಸ್ವಲ್ಪ ಬೆಚ್ಚಗ ಇರ್ತತಲ್ಲ ಅವಾಗ ಒಂದ್ ಸ್ವಲ್ಪ ಎಲೆಕ್ ಕಿ ಪೌಡರ್ ಅದು ಹಾಕಿ. ಕಿ ಆಮೇಲ ಉಂಡಿ ಹಾಕಿ ಮುಚ್ಚಿಟ್ ಬಿಡ್ರಿ.
ಅಂದ್ರೆ ಸುಡುದ್ರಾಗ ಹಾಕಬಾರ್ದರಿ.
ಹಾಕ್ಬಾರ್ದಂಟೀ ಬೆಂದಂಗ ಆಗ್ತಾವ ಅವು ಜಾಮೂನು.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಪಾಕ ಆರಾಕ್ ಬಂದ್ಮೇಲೆ ಜಾಮೂನ್ ಹಾಕ್ರಿ ಅವ್ನ ಉಂಡಿ.
ಓ ಪಸ್ಟ್ ಹಂಗಾರ ಜಾಮೂನ ಹಂಗಾರ ಪಸ್ಟ್ ಈಗ ಇದು ಮಾಡ್. ಕರ್ಕೊಂಡ್ ಇಟ್ಕೋಬೇಕ ನಾವ.
ಹಾ ಪಾಕ ಫಸ್ಟ್ ಮಾಡ್ಕೊಂಡ್ ಇಟ್ಕೋಳ್ರಿ ಆಮೇಲ ಬೇಕರ ನೀವು ಜಾಮೂನ್ ಕರ್ದ್ ಅದಕ್ ಹಾಕ್ಬಿಡ್ರಿ. ಎರಡು ಒಟ್ಟಿಗೆ ಮಾಡಕ್ ಆಗ್ಲಿಲ್ಲ ಅಂತ ಅಂದ್ರೆ.
ಹೊ ಚಲೋ ಆಗ್ತವ ಎನ್ ಬೆ ಅವು.
ಹ್ಮ್ ಚಲೋ ಆಗ್ತಾವ ಆಂಟಿ ನ ಮನ್ನೆ ಮಾಡಿದ್ದೆ. ನಿನ್ನೆ ಆಕಿ ಫೇವ್ರೇಟ್ ಪಾಲಕ್ ರೈಸ್. ಮಾಡಿದ್ದೆ ನೋಡ್ರಿ ಅದು ಮಸ್ ಆಗಿತ್ತ ಅದು ಕಳ್ತಾಳಕಿ ಅದ್ನು ಮಾಡ್
ಹ್ಮ್ ಅದೆ ನೀನಾ ನೋಡವ ನನ್ಗ್ ಪಾಲಕ್ ರೈಸು ಅದು ಇದು ಬರಂಗಿಲ್ಲ.
ಏ ಇಲ್ಲಾಂಟಿ ಅದ್ ಈಸಿ ಬಾಳ ಐತಿ ಏನ್ ಕಷ್ಟದಿಲ್ಲ ಈಗ ನಾ ಹೆಂಗ ಹೇಳ್ತೇನ್ ಹಂಗೆ ಮಾಡ್ರಿ ಒಂದ ಕಟ್ ಪಾಲಕ್ ತಗೋಳ್ರಿ ನೀವು ಒಂದ ಕಟ್ ಪಾಲಕ್. ತೊಗೊಂಡು ಆ ಪಾಲಕ್ ನೀಟಾಗಿ ಸ್ವಚ್ ಮಾಡಿ. ಒಂದ ಡಬ್ರಾಗ ಹಾಕಿ ಅದನ್ನ ಕುದುಸ್ರಿ. ಅದ್ ಸಪ್ ಬೆಲ್ಲ ಸ್ವಲ್ಪ. ಕಲರ್ ಚೇಂಜ್ ಆಗೈತಿ ಬೆಂದಂಗ್ ಅನ್ಸಿದ ಮೇಲೆ ಅ. ಬಸಿ ಹಾಕ್ರಿ. ಆ ಬಸಿ ಹಾಕಾದ್ಮೇಲೆ ಸಪ್ಪನ ಮಿಕ್ಸ್ಿ. ಸಿೆಖಾಕಿ. ರುಬ್ಬಬೇಕು ಆ ರುಬ್ಬ ಮುಂದೆ ಅದು ಸಪ್ಪಷ್ಟು. ಷ್ಟ ರುಬ್ಬಾಕ್ ಹೋಗಬೇಡ್ರ ಅದ್ರ ಜೊತೆ ಮಣ್ಸಿಕಾಯಿ. ಖಾರಕ್ಕೆ ಎಷ್ಟ ಬಷ್ಟ. ಅಲ್ಲ ಬೆಳ್ಳುಳ್ಳಿ ಇಷ್ಟ ಹಾಕ್ರೊಬ್ರ ಬೇರೆ. ಏನು ಮತ್ತೊ್ ಹಾಕಕ್ ಹೋಗಬೇಡ್ರಿ. ಅಷ್ಟ್ ಮಾಡಾದ್ಮೇಲೆ ಎಣ್ಣೆ ಇ. ಬಿ ಅದಕ್ಕೆ ಎಳ. ಗಡ್ಡಿ ಟೊಮ್ಯಾಟೊ ಬೊಟಾನಿಕಲ್ ನೆನ್ಸಿದವು. ಇಷ್ಟ ಹಾಕೆ ಅರ. ಉಪ್ಪು ಆಮೇಲೆ ರುಬ್ಬಿದ್ದು ಪಾಲಕಿಂದು ಮಿಕ್ಸ್ಚರ್ಂಟಿ. ಮಿಕ್ಸಿ ಮಾಡಿದ್ದು ಅಷ್ಟು ಹಾಕಿ ಒಂದ ಎರಡು ನಿಮಿಷ ಎಣ್ಣೆಕ್. ಫ್ರೈ ಮಾಡ್ರೆ ಅದು ಹೋಗ. ಿ ಸ್ವಲ್ಪ ಕಲರ್. ಚೇಂಜ್ ಆದ್ಮೇಲೆ ಅದಕ್ ರೈಸ್ ಹಾಕಿ. ಉಪ್ಪು ಾಲ ನೋಡ್ರಿ ಲಾಸ್ಟ್. ಲಾಕ್ ಮಾಡ ಒ. ಅರ್ಧ ಹೋಳಕೆ ನಿಂಬೆಳ ಹಿಂಡಿ ಮೂರ್ ವಿಜಯ ನೋಡಸರಿ ಫಸ್ಟ್ ಕ್ಲಾಸ್ ಪಾಲ ಕಸಕತಿ.
ಅದ ಕ ಬಟ ನೀವು ಬೇಕರ್ ಬಟ್ಟ. ತಾನಿನ ಹಾಕೋಬಹುದವೇ.
ಯಾಂದ್ರೆ ನೀವು ತರಕಾರಿ ಹಾಕೊಡ್ರಿ. ತರಕಾರಿ ಏನು ಬೇಡಪ್ಪ ಬಾಳಷ್ಟ. ಸಿಂಪಲ್ ಬೇಕಂದ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಬಟಾಣಿಕಲ್ ನೆನೆಸ್ತಾವ್ ಇಷ್ಟೇ.
ಓಹೋ ಹಿಂಗ ಹಾಕಕ್ ಮಾಡಿದ್ರೆ ಚಲೋ ಆಗತ್ತೆನ ಬೇದ.
ಹಾ ಚಲೋ ಅಕ್ಕತ್ಂಟಿ ಆಮೇಲೆ ಇದು ಪಾಲಕಿನ ಅಂಶ ಪಾಲಕ್ ಸ್ವಲ್ ತಿನ್ನೋದಿಲ್ಲಲ ಹುಡ್ಗರು. ಹಿಂಗ ಮಾಡ್ಕೊಡ್ರಿ. ತರಕಾರಿನೂ ಸೊಪ್ಪು ತಿನ್ನಂಗ ಆಗ್ತತಿ ರೈಸು ಚೆನ್ನಾಗ್ ಆಗ್ತತಿ.
ಹ್ಮ್ ಹ್ಮ್ ಹ್ಮ್ ಒಟ್ ಚಲೋ ಆಗ್ತತಿ. ಕವೆೇ.
ಚಲೋ ಆಗ್ತಿತ್ಂಟೆ ಮಸ್ತ್ ಆಕತ್ ನಿನ್ನೆ ಮಾಡಿದ್ದೆ ನಾನು ಇವ್ರು ಮಸ್ತ್ ಆಾಗೆ ತಂದು ಊಟ ಮಾಡಿದ್ರು ಏ ನನ್ಗು ಆಂಟಿ ಜುನ್ಕಾ ಮಾಡ ನಡಕ್ ರಮ್ಕೊಳತಿನಿ ಬರ್ತಾ ಇಲ್ಲ ಇದ ಏನದು ಕೊರದಿಟ್ಟನ್ ಜುನ್ಕಾ
ಅದೇ ಅಲ್ ಬಿಿಡಾವೆ ಒಂದೆರಡು ಟಮಾಟ ಅನ್ನ ಕುದಿಯಕ್ ಹಾಕ್ರ ಕುದಸ್ಬೋದು ಬೇಕ ಕಾರ ಹುರ್ಕೋಬಹದು ನಿಮ್ ಆಪ್ಷನ್ ಕುದಿಯಕ್ ಹಾಕರ ಚಲೋ ಆಗ್ತಾವ ಎರಡು ಟಮಾಟೆನು ಕುದ್ಯಾಕ್ ಹಾಕ್ಬೇಕಾ ಆಮೆ ಗುಳ್ಳಾಗಡ್ಟ್ಟಡಿ ಆ ಸ್ವಲ್ಪ ಹಂಚೆಯನ್ನ ನೆನ ಇಡ್ಬೇಕ
ಟೊಮೆಟೊ ಹುಣ್ಸೆ ಎರಡು ಗುಳಿ ತಿನ್ನಲ್ಲ ಅಂದ್ರ ಎರಡ್ರಾಗ ಒಂದ್ ಆಪ್ಷನಾ
ಒಂದ ಈಗ ಎರಡ್ ಹಾಕುವಲ್ಲೆ ಒಂದ್ ಹಾಕ್ಬೇಕು ಟಮಾಟೆಯನ
ಹಾ ಅಂತೆೇ
ಎರಡ್ ಹಾಕೋಲ್ ಒಂದ್ ಹಾಕ್ಬೇಕ ಹ ಒಂದ ದು ಮಾಡಿ ಉಳ್ಳಾಗಡ್ಡಿ ಕರ್ಮೆ ಹೂವು ಕೊತ್ತಂಬರಿ ಎಲ್ಲಾ ಒಗ್ಗರ್ರಣೆ ಹಾಕಿ ಹಸಿ ಾರ ಹಾಕ್ಬೇಕಾವೆ ಅನತ್ತ
ಹಾ ಹಾ ಹಾ ಹಸೆ ಖಾರ ತಿನ್ಲಲ್ತಾರ ಹ
್ಟೇಟ್ ಇದು ಆ ಚಲ ಆಗ ಹಾ ಹ ಅಷ್ಟ ಇದು ಬರ ರುಚಿ ಬರಂಗಲ್ಲಾ ಹಸಿ ಖರ ಹಾಕ್ಬೇಕ ಹಾಕ ಉಪುಕಾರ ನೋಡ್ಕೊಂಡು ಕಡ್ಲಿ ಹಟ್ಟಿಂದಲ್ ಕಡ್ಲಿ ಇಟ್ ಮಾಡ್ಬೋದು ಇಲ್ಲಾಂದ್ರೆ ಹೆಸರಿ ಇಟ್ಟು ಅಜ್ವಾನ್ ತಕ್ಕಾಳು ಜೀರಿಗೆ ಇವೆಲ್ಲಾ ಹಾಕಿ ಒಡ್ಸ್ಕೊಂಡ್ ಬಿಡ್ಬೇಕು ಕಡ್ಲಿ ಬ್ಯಾಳ ಅದು ಅದು ಚಲೋ ಆಗ್ತತಿ ಹಾ ಹಾ ಹೆಸರಿ ಇ ಟ್ಟವೆ ನಮ್ಗೆ ಎಷ್ಟು ಬೇಕಷ್ಟು ಗಟ್ಟ ಮೆ ಏನ ಇದು ಮಾಡ್ಕೊಬ್ರಿ. ಕೊಬರಿ ಚಜಜೆ. ಹಕೋಬೇಕ.
ಹಾ ಸ
ಹಾಕೊಂಡು ನಮಗೆ ಎಷ್ಟ್ ಹಿಟ್ಟು ಹಿಡಿತತಲ್ಲ ಅಷ್ಟ ಹಿಟ್ಟ ಗಟ್ಟ ಗಂಟ್ ಆಗ್ಲಂಗರ್.
ನೀರ್ ಜಾಸ್ತಿಯಗಿ ಕೊರೆಯಕದು ಬರ್. ಇರ್ಲಲ್ಂಗ ತಂದ ರೆಡ್ಟ್ಟಡಿ.
ಮೊದ್ ನೋಡ್ಕೋಬೇಕು ನಾವ್ ಮೆಜರ್ಮೆಂಟ್ ಸ್ವಲ್ಪ.
ಈಗ ನಾವ್ ಫಸ್ಟ್ ಟೈಮ್ ಈಗ ನಾವ್ ಫಸ್ಟ್ ಟೈಮ್ ಜುನ್ಕಾ ಮಾಡತೇನ್ವಾ. ನನ್ಗೀಗ ಕನ್ಫ್ಯೂಸ್ ಆಕತಿ ಅದಕ್ಕೆ ಅದನ್ನ ಕಲಸಿ. ಈಗ ನೀರ್ ಕುದಿಯಕ ಇಟ್ಟು ಅದ್ರ ಒಳಗೆ ಹಿಟ್ಟ. ಕಸೋ ಬದ್ ಆ ಕಡ್ಲಿ ಹಿಟ್ಟ ನೀ. ಎರಡು ಮಿಕ್ಸ್ ಮಾಡಿ ಅದು ಒಗ್ಗರ್ರಣೆಗೆ ಹಾಕಿದ್ರ ಬರಲ್ಲ ಅಂಟಿ.
ಅದು ಸ ಅಷ್ಟು ರುಚಿ ಪರವಂಗಲ್ಲವೇ.
ಹೌದಾ
ಹ್ಮ ಹಿಂಗ ಸ್ವಲ್ಪ ನೀರಿಟ್ಟು ಒಟ್ಟಕ್ಕೆ. ಗಂಟು ಇಲ್ದಂಗ ಚಂದಾಗ ಅದ ನಿಗೂ ಮಾಡ್ಬೇಕ. ಹ ಉಮ್ಗಳ ಹಾಕ್ ಬಿಡ್ಬೇಕಾ ಸಣ್ಣೂರ. ತಕೊಳಾಕ್ ಬಿಟ್ಟು ಒಂದ್ ತಾಟಿಗೆ ಸ್ವಲ್ಪ ಎಣ್ಣಿ ಸೋರ್ಬೇಕ ಪಿತ್ತಳಕ್. ಸೌರ್ಯ ಹಿಟ್ಟಿಟ್ಟು. ಬಿಸಿ ಇದ್ದಾಗ ತಟ್ಬೇಕ ಅದನ್ನ. ಮ ಅಗ ಡೆಕೋರಷನ್. ತರ್ಪಿಯ ಇಲೋ. ಕೊಬರಿ ಕೊತಂಬ್ರಿ. ಹಾಕಿ ಬಿಟ್ಟಿರತ್ಲೆ ನಮಗೆ. ಆ ಸೇಪ್ ಬೇಕ ನೋಡ್ರ ಆ ಸೇಪ್ ಕೊರ್ಕೋಬೇಕ. ಚಲೋ ಆಗ್ತತೆ ಎರಡ್ ಮೂರ್ ದಿನ ಬೇಕ. ಇಲ್ಪಾ ನಮ್ಗ್ ಎರಡ್ ಮೂರ್ ದಿನ ಇಟ್ಟು ತಿನ್ಬೇಕಂದ್ರ ಒಂದ್ ತೆಮಿ ಇಟ್ಟ. ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದ ರು ಅದು ಚಲೋ ಆಗ್ತತಿ.
ಅದ ತಡಿತೈತಿ ಅಂಟೆ ಹಂಗ್ ಮಾಡಿದ್ರ.
ಏನು ಆಂಗ್ಲಿವ್ ಅವಿ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕಾ ನ್ಯಾಗ. ಹಾಕಿ ಬಿಸಿ. ಖುಷಿ ಮಾಡ್ಬೇಕ್ ಎರಡು ಕಡೆನು.
ಹಾ ಹಾಂತೆ.
ಮಾಡಿ ಇಟ್ರಿ ಒಂದ್ ಎರಡ್ ಮೂರ್ ಸಲ ಬಿಟ್ಟತಿಂದರು ಏನ್ ಆಂಗಲ.
ಈ ಫ್ರಿಜ್ಜ ಆಗ ಅದು ಇಡ್ಬೋದೇ ಆಂಟಿ ಅದನ್ನ ಫ್ರೈ ಮಾಡಿದ್ದ ಜುನ್ಕಾ. ಫ್ರಿಜ ಆಗಿ ಇಟ್ಟು ತಕೊಂಡ್ ಮತ್ತ ತಿನ್ನೊ ಮುಂದ ಹೌದಾ. ನಾನು ಒಂದ್ಸರಿ ಮಾಡ್ಬೇಕಂತೆೆ. ಹ ನಂಗೆ ಬರಂಗಿಲ್ಲ ಅದು. ಅದಕ್ಕೆ ನಿಮಗೆ ಕೇಳಿದೆ.
ಇಲ್ಲ ಇಡ್ಬೋದವೇ ಅದಕ್ಕ ಕ್ಕೇನ್ ಏನ ಆಗಂಗಿಲ್ಲ ಚಲೋ ಆಗ್ತತಿ. ಅದು ಮಾಡ್ಬಹದು ಈಗ ನಿನ್ ಮಗ ಸ್ನಾಕ್ಸ್ ಸ್ನಾಕ್ಸ್ ಅಂತೇಳಿ ಹಂಗ ಹೋಗಕೋತಾನ. ಹ ಅದ್ರ ಬದ್ಲೆ ಅವ ಸಸ್ನಾಕ್ಸ್ ಈಗ ಬೇಕರಿ ಐಟಂ ದಾಗ ತಗೊಂಡ್ ಬಂದು ಇದು ಮಾಡೋಕಿಂತ. ನಾವ್ ಮನ್ಯಾಗ ಮಾಡ್ಬಬೇಕಪ್ಪಿ ಬಾದಾಮಿ
ಹಾ ಅ ಬಾದಾಮ ಪುರಿ ನಮ್ಮಮ್ಮ ಮಾಡ್ತಿತ್ತಂಟಿ ನಾನ. ಕಲ್ಕೊಂಡಿಲ್ಲ ನಿಮಗ್ ಗೊತ್ತ ಗೊತ್ತಿದ್ರೆ ಹೇಳ್ರಲ್ಲ ಬಾದಾಮಿ ಪುರಿ ಹೆಂಗ ಮಾಡೋದಂತ.
ಅದಕೇನ್ ಇಲ್ಲ ಪಿ ಚರುೂಟಿ ರವ ಚರುಟಿ ರವ ಇರ್ತೈತೀಅಲ್ವಾ. ಚರೋಟಿ ರವ ಅನ್ ಸಿಗ್ತತಿ ಹಾ ಸಣ್ಣಂದ ರವ ಹ ಅದನ್ನ ಸಣ್ಣ. ಫ್ಲೇವರ್ನ್ಯಾಗ ತುಪ್ಪದಾಗ ಚಂದಗೆ ಹುಡ್ಕೋಬೇಕಪ್ಪೆ. ಮೇನ್ ಅದಕ್ಕ. ತುಪ್ಪಾನ ಇಂಪಾರ್ಟೆಂಟ್ ತ.
ಹ್ಮ್ ಹ್ಮ್ ಹ್ಮ್ ತುಪ್ತಾಗ ಹೊರಿಬೇಕನ ಆಂಟಿ.
ಚಂದಾಗ ಹುರ್ಕೋಬೇಕ ಅದನ್ನ. ಕೆಂಪಾಗು ಹಂಗ ಹುರ್ಕೊ ಹಕೊಂಡು ಅದಕ್ಕ ಇದು ಏನ ಮೈದಾ ಹಿಟ್ಟು ಚರುಟಿ ರವೆ ಎಲ್ಲ ಹಾಕಿ. ಬಿದ್ಕೋಬೇಕ.
ಹು ಹಂಟಿ ಹಂಟಿ ಅಂದ್ರೆ ನೀರಾಗ ನಾತ್ಕೋ ನೀರಾಗ ಹಾಕ್ ನಾತ್ಕೋಬಕ್ಂಟಿ ಅಧ್ನಾ.
ಆಪ್ಷನ್ ಹಾಲ್ನಾಗು ನಧ್ಕೋಬಹುಧು ನೀವು ಇಲ್ಲಾ ನೀರಾಗು ನಧ್ಕೋಬೋಧು. ಹಾಲ್ ನಾಗ್ ನಾದ. ಹಾಕೊಂಡ್ರೆ ಚಲೋ ಬರ್ತತಿ.
ಹ್ಮ್ ಅದಕ್ಕೆ ಮೈದಾ ಹಿಟ್ಟುನು ಮಿಕ್ಸ್ ಮಾಡಿ ನಾತ್ಕೊಬೇಕಂಟಿ.
ನಾದಕೋಬೇಕ ಈಗ್ ಚಪ್ಪಾತ್ತಿ ಹಲ್ದಕ್ಕ ನ ಹೋಗ್ತೇವಲ್ಲ ಹಂಗಾ ನಾದಕೊ ಕೊಂಡು ಒಂದ್ ತಾಸ ಎತ್ತಿ ಇಡ್ಬೇಕ ಪ
ಹಾ ಹಾಂಟಿ.
ಹೆತ್ತಿಟ್ಟು ಆಮ್ಯಾಗಿ. ಅಡೆ ನಾವು ಸಕ್ರಿ. ಸಕ್ರೀ. ಪಾಕ ಮಾಡ್ಕೋಬೇಕಾ ಈಗ. ಈಗ ಒಂದ ಕಿಲೋ ನೀವು ಮೈದಾ ಹಿಟ್ಟಿನ ಮಾಡಕತ್ರ. ಹಾ ಒಂದ್ ಕಿಲೋದ್ ನಾವ್ ಮಾಡಾಕತ್ರ. ಹ ಈಗ ಒಂದ್ ಕಿಲೋದ್ ನಾವು ಮಾಡಕ್. ಹಕಪ್ಪ ಅಂದ್ರ ನಾಕ್ ಗ್ಲಾಸ್ ಹಾಕ್ಬೇಕಪ್ಪೆ.
ಅಂದ್ರೆ ಸಕ್ರೆ ಅಂಟಿ ನಾಕ್ ಗ್ಲಾಸ್ ಹಾಕ್ಬೇಕ.
ನಮಗ ಆದ ಬ್ಯಾಡಪ್ಪಾ ಅಂತಂದ್ರ ಹಿಂಗೂ ಮಾಡ್ಕೊಬಹುದು ಈಗ ಚರುಟಿ ರವ ತುಪ್ಪಾ ಮಿಕ್ಸರ್ ಸಕ್ರಿ
ಹಾ ಆಂಟಿ.
ಎಲ್ಲಾ ಕೂಡೆ ಮಿಕ್ಸರ್ ಮಾಡ್ಬೇಕಪ್ಪಿ. ಸಣ್ಣಗ ಮಿಕ್ಸರ್ ಮಾಡಿ ಅದಕ್ಕೆ ಯಾಲಕ್ಕಿ ಪುಡಿ ಹಾಕಿ ಆಮ್ಯಾಗ ಅದನ್ನ ಹಾ ಹಾಕೊಂಡು ಚಪಾತಿ ಹಿಟ್ಟಿನಗತೆ ಮತ್ತೆ ನಾವ್ ನಡ್ಕೋಬೇಕ. ಈ ಕೇಸರಿ ಬಣ್ಣ ಇರ್ತತಲ್ಲಾ
ಫಸ್ಟ್ ಈಗ ಹೇಳಿದ್ ಮೆತಡ್ಕಿಂತ ಇದೇ ಮೆತಡ್ ಈಸಿ ಅಸ ಆಗತ್ತ. ಹಾ ಆಂಟಿ ಹಾ ಆಂಟಿ ನನಗ್ ನೀವು ಫಸ್ಟ್ ಏನ್ ಹೇಳಿದ್ ಮೆಥಡ್ ಒಂದ ಸ್ವಲ್ಪ ಕನ್ಫ್ಯೂಸ್ ಆಗ್ ಹ ಹು ಆಂಟಿ.
ಅಲ್ಲಿ ಕೇಸರಿ ಬಣ್ಣ ಹಾಕೊಂಡು ಇದ ಈಜಿ ಐತಿ ಈಜಿ ಐತಿ ಎಲ್ಲಾ ಮಾಡ್ಕೊಂಡು ಒಂದ್ ತಾಸ ಮಿಜ್ಜಿಡ್ಬೇಕ ನಾದ್ ಇಟ್ಟ ಟ್ಟು ಆಮೇಗ್ ಚಪಾತಿಗತ್ತೆ ಈಗ ಪುರೆಗತೆ ದೊಡ್ಡು ಇವನ್ ಸಣ್ಣ ಸಣ್ಣ ನ ಲಟ್ಟಿಸ್ಕೊಬೇಕ ಲಟ್ಟಿಸಕೊಂಡು ಚರುವುಟಿ ಸೇಪ್ ಮಾಡ್ಕೊಬೇಕಕ್ ಹಿಂಗ ಚೌಕಾಕಾರ
ಹಾಟೆ
ಹ ಮಾಡ್ ಕೊಂಡು ಎನ್ನೆ ಕರಿಬೇಕವೇ
ಈಗ ಅದ ಲಟ್ಟಸ್ಕೊಂಡು ಕರೆಯಕ್ಕಿಂತ ಮುಂಚೆ ಉಂಟಿ ಈಗ ಹಿಟ್ಟಚ್ಚಿ ಲಟ್ಟಸಿರ್ತವಲ್ಲ ನಾವು ಅದು ಈಂಗ ಎನ್ ಮ್ಯಾಕ್ ಹಾಕೆ ತಕ್ಷಣ ಹಂಗ್ ಓಪಂದ ಆದ್ರೂ ಬ ಲ್ಲಿ ಈಗ ಒಂದೊಂದ್ ಸರಿ ಫೋನ್ ಒಳಗ ನೋಡ್ತ ವ ಟ ನಾ ಸ್ಾಗ ಈ ಪುರರಿಗೆ ಹಿಂಗ ಲಾಕ್ ಮಾಡ್ದಂಗ ಒಂದುಲವಂಗ ಚುಚಿರ್ತಾರೆ ಅದೇ ಪ್ಲೇ ವರ್ಕ್ ಚುಟ್ಟಿ ಹಚ್ಚಿರ್ತಾರ ನೀಗೆ ಅದಕ್ ಹಂಗೆ ಹ ಅಂತೆೆ ಅಂದ್ರೆ ನೋಡಕ್ ಒಂಂತರ ಚೆನ್ನಾಗ್ ಕಾಣ್ತತೆೇನ ಅಲ್ಲಾ ಹಂಗ್ ಮಾಡಿದ್ರೆ
ಹಾ ಅ ದಿಕ ರ ಕಾಣ್ತತಲ್ಲ ಚಲ